ಒಂದ್ ರಿಸಲ್ಟ್ ಆಗ್ಬಿಟ್ಟತ್ತಲ್ಲೂ ಕಾದರ ಇವಾಗ ಅವಾಗ ಮಾತಾಡಿದ್ದವು
ಯ್ ಇಲ್ಲ ಇಲ್ಲ ಬಂದಿಲ್ಲ
ನೀ ನಾನ ರಲ್ ರಲ್ ರಿಜೆಕ್ಟ್ ಅಂತ ತೋರಿಸಕತೆತ್ತೇ
ನಮ್ಮದ್ರ ಬಂದಿಲ್ಲ ಇನ್ನು
ಇವಾಗ ಮಾತಾಡತ್ತಲ್ಲ ಅವಾಗ ಫಸ್ಟ್ ಮಾತಾಡಿದವ ಎಂ ಗಂಟೆಯ ಒಂದು ಒಂಬತ್ತು ಗಂಟೆ ಅದು
ಅದ್ರೆ ಸಿಗ್ತತ್ತ
ಹಾ ಮಾತಾದ್ ಮಾತಾಡಿದ್ ಕೇಳಸಲ ನೋಡ್ ನೀ ಜವಾಬ ಮಾತಾಡವಲಿ
ಹಾ ಯಾ ನಂದು ಯಾ ಕೆಲಸಲ್ ವಾಯ್ಸ್ ನನ್ ಫೋನಂದು
ಏನನಪ್ಪ
ಇಲ್ಲಿ ವೈಕೊಳ್ತಾರ ಎಷ್ಟೊತ್ ಮಾತಾಡ್ತವಂದ ಒಂದು ನೋಡ್ತಾರ ಇಲ್ಲಿ
ಏನಪ್ಪ ಹಾಲ ಮಾತಾಡುದಾದ್ರ ಜೋರ್ ಕೆೇಳಸ ನೀ ಮಾತಾಡುದು ಜೋರ್ ಕೆೇಳಸಲ್ತ್
ಏ ನ ಫೋನ್ ಪ್ರಾಬ್ಲಮ ಏ ಪ್ರಾಬ್ಲಮ ನನಪ್ಪ
ಇತ್ತಪ್ಪ
ನೋಡ್ದದ್ ಏನ್ ನೋಡಕ್ ಬರಕಲ್ಲ
ಏನು
ಅದ ರಿಜೆಕ್ಟ್ ಆಯ್ತಿಲ್ಲ ಅಂತ
ಓಪನ್ ಆಗಂಗಿಲ್ಲ ಹಿಂಗ್ ಕಾಲ್ದಾಗ ಇದ್ರ ಅದ
ಹೌದಾ ಹಾ
ಇದಾದ್ಮೇಲೆ ಚೆಕ್ ಮಾಡ್ತನ್ಂತಡಿ
ರಿಜರ್ಟ್ ಅಂತ್ ಬಂತ ಮ ರಿಜರ್ಟ್ ಅಂತ ಬಂತ ಅಯ ಏನಪ್ಪಾ ಅಂತ ನಾವು ಮಾತಾಡಿದ ಕೇಳ್ಸಿಲ್ಲಂತ ಬರ್ತತ್ ಲಾಸ್ಟ್ಗೆ
ಹ್ಮ
ಹೆಂಗ ಅಪ್ಪಿ ಹೆಂಗಾದ್ರೆ
ಹ
ಅಲ್ಲ ಕಾದ್ರರು ನಿನ್ಗೆ ಅದು ಯಾವಾಗಂತ ಆನ್ಲೈನ್ ತುಂಬದೆಲ್ಲ
ಯಾವುದು ಆನ್ಲೈನ್
ನೀನ್ ಅಕೌಂಟ್ ಕ್ರಿಯೇಟ್ ಮಾಡುದು ಅಲ್ಲ ಎಷ್ಟ ಕಾಲ್ ಆದ್ಮೇಲೆ ಬಂತು
ಕಾಲಿಲ್ಲ ಮೊದ್ಲು ಬಾಳ ಮಾತಾಡಿದ್ದೆ
ಹ್ಮ
ಹಂಗೇನ ಒಂದು ಡಯಾಟರ ಬಂದ ಇತ್ತ
ಹೌದಾ
ಹ್ಮ್
ಹ್ಮ್ ಒಂದ್ ಹದನೈದು ಆಗ ಒಪ್ಪಂಕರ
ನಾಳೆಲ್ಲಾ ನಾಡ್ದ ಬರ್ತ
ಇದಾದ್ರೆ ಹದನೈದ್ ಆಯ್ತ ಅನಕೊಳಿ ನಾನಂತ ಇದ್ ಸೇರಿ ಹದನೈದ್ ಅನ್ಕಳಿನಿ
ಡ ವರ್ತ
ಹೌದಾ ಮತ್ತೆ ಇನ್ನೇನ್ ಟಾಸ್ಕ್ ಕೊಡ್ತವರು ಇ ಇನ್ನ ಎಷ್ಟು ಇನ್ನೊಂದು ಮೂವತ್ ಕೊಡ್ತಾರ
ಹಾ ಮೂವತ್ತುರ್ತಾವ
ಟೈಪಿಂಗ್ ಇದೆ ಅವಕರದ್
ಇದು ಮುಗಸು ಮಾಡಸ ಕೊಡತನಾನ
ಹ್ಮ್ ನಂಗ ಹ್ಮ್ ಹ್ಮ್ ಅಲ್ಲಪ್ಪಾ
ಹ್ಮ್
ನಾನ ಹೇಳದು ಕೇಳಸೊದು
ಹೇಳಪ್ಪಾ
ನಾನ್ ಹೇಳದ ಕೇಳ್ತಿ ಕೇಳಕಲ್ಲ
ದೋಸೆಯಾ
ಕೇಳತಿಲ್ಲ
ನೀ ಹೇಳಿದ್ರೆ ನಾ ಕೇೇಳತ್ನ
ಅಲ್ಲ ಅದೆಲ್ಲಾ ಬೇಡಪ್ಪಾ
ನೋಡ ಬಾ ದೋಸೆ ನನಗೆ ತಲಿ ಕಡಿತಲ್ ಸುಮನ್ ಇರಂಗಿಲ
ಇಲ್ ಕೇಳಪ್ಪ ನೀನ್ ಕೇಳ್ತೀ ಕೇಳಕ್ಲ್ಲ ಅಷ್ಟೇ ಹೇಳು
ಏಳ
ಏನ್ ಹೇಳಬೇಕು ಏನ್ ಹೇಳಬೇಕು
ಏನಾರ ಹೇಳಪ್ಪಾ ಮತ್ತೆ ಶಾದಿಮನ್ ಏನ ಅಂತಾರ ಏನಿಲ್ಲ
ಶಾದಿ ಮಾಲ್ ಬೈ ಇರ್ತ ಬಿಡ ಶಾದಿ ಮಾಲ್ ನಿ ಎತ್ತಕೋಬೇಡ ಅದ್ ಬಾಳ ಲೇ ಬೇಡದು
ಹ್ಮ್
ಹೆಂಗ ಮತ್ ನಾ ನೆಕ್ಸ್ಟ್ ಯಾವ್ದ್ ಒಂದು
ನೆಕ್ಸ್ಟ್ ಯಾವ್ದ ಅಂದ್ರೆ ಅದೇ ಪಿಣಾಗಐತಲ್ಲ
ಹೇ ಆದಬೇಡೋ ಅ ನೇಜ್ ಜನ ಮಾಡಿರ್ತಾರ ಏನ್ ಕತೆ ಚವತ್ ಅದು ಸ್ವಲ್ಪ ಪ್ರೊಸೆಸಿಂಗ್ನಾಗ ಇಟ್ಟೀನಿ ಹಾ
ನಾವೆಲ್ಲಾಪ್ಪ ಡೈರೆಕ್ಟಿ ರಿ ಕೇಳೆ ಬಿಡದ.
ಹಾಳಟಾಪ್ಪ ಕುರಬರು ಮೊದಲೇ ನೀನಪ್ಪಾ ಇಡುಕಂಡಿ ನಾಕು ನಕು ಮೂರು
ಇದಕ್ಕೆ ಸಲ ನಾ ಮಸ ಮಾಡೋ ಯಾವ ಗೊತ್ತಿಲ್ಲ ಅದಕ್ಕೆ
ಯಾರಿಗೆ ಬಳ್ಳಾರಿಗೆ ಹ ನಾನ್ ಹೇಳ ನಂಬರ ಕೊಡು ನಾನು ಹೇಳ್ಕ
ಒಳ್ಳೆಯ್ದಾಗ ಅರ ಆಗಲ್ಲ
ಹ್ಮ್ ನೀ ನಂಬರ್ ಎಂದು ಕೊೂಡಪ್ಪ ಯಾರ್ದ ಒಬ್ಬರದ ನಾ ಏನ್ ಹೇಳೋಣ.
ಆಯ್ತ ಅಲ್ಲಪ್ಪಾ.
ಯಾರನ
ಬಳ್ಳಾರೀಲಿ ಐತಲ್ಲ.
ನನ್ ತಕ.
ಹ್ಮ್.
ನಂತೈಕ ಯಾರದ ಇಲ್ಲೊ.
ಹ್ಮ್ ಆಳಂತ ಹೇಳಿ ಹ್ಮ್.
ನಂತ್ಯಕ ಇಲ್ಲ ನನಗೆ ಎಂದೇ ಕೊಡುನ ನನ್ಗ ಕೊಟ್ಟ. ಇಟ್ಟಲ್ಲ ನೀನ್ ಜಗಳ ಕೇಳಿದ್ರು ಹೋಗಲ. ನನ್ ಜಗಳ ಹಿಡದಿನಿ ಕಟ್ಟತಿಯಾ.
ಅವತ ನಮ್ಮ್ ಹುಡುಗುರು ಮದವಿ ಅಂದಾರಲ್ಲ.
ಹ.
ಹ ನಾಗ ವರ್ಷ ನ ಮದವಿಗೆ ಬಂದಿದ್ದು ನೋಡ ಅವ.
ಹ್ಮ್ ಹ್ಮ್.
ಅವ ಏನಂತ ಮೊನ್ನೆ. ಎಲ್ಲಾರೂ ಹೋಗಿದ್ದೀವಿ ಅಲ್ಲ ಹುಡುಗರು ಟೀ ಕುಡಿಯಕ್ ಹೋಗಿದ್ವಿ ಫಂಕ್ಷನ್ ಮುಗಿಸಿ ರಾತ್ರಿ ಹನ್ನೆರಡ ಗಂಟೆಗೆ ಹೋಗಿದ್ವಿ.
ಹ್ಮ್ ಹ್ಮ್.
ಟಿ ಕುಡಿಯಾಕತ್ತೀವಿ ಸುಮ್ಮನೆ ಎಲ್ಲ ನಾಲ್ಕು ವರ್ಷದ ಕಷ್ಟದ ಸುಖ ಮಾತಾಡ್ಕೋತ ಕುೂಂತಿದ್ದೀವಿ. ಅವ ನಾಗಭಷನ ಏನ ಅಂತಾನ.
ಹ್ಮ್.
ಕಾಳೆ ನೂರದ ಅಕ್ಕ ನ ಮದಿವಿ ಹೋಗಿದ್ದಿವಿಯ ಹುಡುಗರ ಹೇಳಕತ್ತಿದ್ದ. ಯುವರ್ ಫ್ರೆಂಡ್ಸಾಗ್ಯಾರ್ಲ್ಯಾ. ನವ ಈ ಏನಾನ ಹೇಳಿದ್ರ ಕಾದ್ರ ಬಗ್ಗೆ ನೆಗೆಟಿವ್ ಇವರು ಒಟ್ಟು ನಮ್ಮಂಗಿರ್ಲಿಪ್ಪ ಕಾದ ಹುಡುಗರು. ಒಬ್ರು ನಂಬಂಗಿಲ್ಲ ಅಂತಾರ.
ಹ
ನಾವ್ ಎಷ್ಟು ಹೇಳಿವ ಕಾರ್ನ್ಯಾಗ ಹೋಗುವಾಗ ಒಂದ್ ಮಾತ್ ನಂಬೋದರ ನಮ್ ಮಾತುಗಳ ಅಂತ ಅವ.
ಓಕೆ ಕದ್ರಾ ಹೆಂಗ ಕಾದ್ರ ನೀ್ ಬಿಟ್ ಕೊಡ್ತಿ ಹಾಂಗ ಕದ್ರಾ.
ಹ ಅಲ್ಲೇ ನಮ್ಮ್ ಹುಡುಗುರ ಇವಾಗಲ್ಲ ಮೊದ್ಲಿಂದ ಹಂಗೆ ಇರ್ತೇವ್ ಒಳ್ಳಂದ ಆದ್ರ. ಹೆಚ್ಚಿನ ಕದ್ರಾ ನಮ್ಮ ಹುಡುಗನ ಅಂತಾನ.
ಅಂದ ದಪ್ಪ ದಪ್ಪ ಹೈಟ್ ಪೂರಾ ಹೈಟ್ ಇದನಲ. ದಪ್ಪ ಹೈಟ್.
ಹೌದು ಆತ.
ಹ್ಮ್.
ಗಾಬ್ರಿ ಇರ್ತಾನ.
ಹ ಇಲ್ಲಿ ನಮ್ಮ ನೋಡಿದ್ರೆ ಹಂಗೆ ಹ ಹಾ ಅಂತ ನಂಬಿ ಮನೆಗ್ ಹೇಳ್ತಾವ. ನಿಮ್ಮ ಹುಡುಗರು ನೋಡಿದರ. ಈ ಒಂದ ನ ಒಂದು ಮೂರು ಹಡುಗನ ಒಬ್ಬ್ರನ್ನ ನಂಬೋರ ಅಲ್ಲ.
ಒಟ್ರಕ್ಕೆ ಏನ್ ಗೊತ್ತ.
ಆದ್ರ ನಿಮ್ ಬಾರಿ ಟ್ರಂಡ ಹುಡಕ್ಾದ್ರ ಅಂತ ನಾವ್ ನೋಡ್ದರ್ನ.
ಮತ್ತೆ ಯಾವಾಗ ಬರ್ತಾರಂನ ಮತ್ತ ಏನ್ ಮದುವಿಗ.
ಮತ್ತ ಯಾರದ ಮದುವಿಗಿ.
ಹ್ಮ ಹ್ಮ.
ಯಾವ ನಾನ್ ನೆಕ್ಸ್ಟ್ ವಾರ ಕಳಿಸಿ ಕೊಡ್ಲಾ ಮದುವಿಗಿ.
ಹ್ಮ್ಮ್ ಮದುವಿಗ್ಯಾ ಕರ್ಸೋ.
ಆಗಬೇಕಲ್ಲ
ನ ಕರ್ಸ ಆಮೇಲ್ ನೋಡ್ಕೋ ಅವನ್ನ
ಯಾವ್ದತ್ ಆತ್ತ ನನಿಗ ಗೊತ್ತಾಗವಲ್ತು
ಹ್ಮ್
ಕೊಡೋರಿಲ್ಲ ತೋಸಿನ ನೀಗ್ ಯಾರು
ಏ್ ನೀನ್ ಯಾಕ ಕೊಡಕಲ್ಲು
ಹ್ಮ್
ಯಾರ ಹೇಳಳಿನ ನಿನ್ ಯಾರು ಹೇ ಅದೆಲ್ಲಾ ಬ್ಯಾಡ ನೀನ್ ಯಾರ್ ಕೊಡಕಲ್ಲ ಅಂದ್ರರು ಹೇಳಳ್ಳ ನೀ
ಯಾವ್ದ ಎಲ್ಲ ಒಲ್ಲೆ ಅಂತ
ಯಾರಂದ್ರಿ ಏಳು
ಮಳರ್ದ
ಏ ಯಾಕ ಕೊಡಕಲ್ಲಂತವರ್ರ ಯಾಕ ಕೊಡಕಲ್ಲಂತ ರೋಳ
ಅಂಗೆಲ್ಲ ನಮ್ಮ ಅಕ್ಸೊರಿಗೆ ಎಲ್ಲರಿಗ ಗೊತ್ತಾಯ್ತಿ
ಹಾ
ಹಹ ಕೇಳ್ತಾರ
ಮತ್ತ ಯಾಕ ಕೊಡಕಲ್ಲಂತೆ
ಡಿ ಕಶ್ಮಾತಿರದ
ಹ್ಮ
ಬಳ್ಳಾರಿ ಐತಲ್ಲಾ ಬಷನೆ ಬಂದ್ಲ್ಲ
ಅದೇಪ್ಪ ಕರಿಷ್ಮಾ ಬಿಡು, ಆಯಮ್ಮನ ಹೆಸರು
ಹಾ ಹೌ ಜಹೇಮ ಜೊತೆ ಮಾತಾಡದು ನಮ್ ಮಕ್ಳಿಗೆ ಗೊತ್ತೈತ್ತ ಯಾರಣ ಮೈಮ ಹೆಂಡತಿಗೆ
ಮೈಮ ಹೆಂಡತಿ ಹಾ ಹ
ಹ ಮತ್ತೆ ನಮ್ ಶಾಕಿ ಸಧನ ರಮ್ಮಾಗ
ಹಾ
ಎಲ್ಲಾರಿ ಗೊತ್ತೈತಿ ನನ್ನ ಕೇಳ್ಯಾರ ಕರ ಮನೆ ಏನ್ ಲವ್ ಮಾಡಣಕ್ಚ್ಚರ ಅಂತೆ ಎಲ್ಲ ಕೇಳಾರ ಏ ಇಲ್ಲ ನಾವ್ ಮಾಡಂಗಿಲ್ಲಕ್ಕ ಹಂಗ ಹಿಂಗಗೆ ಹೇಳಿದ್ ಮತ್ತೆ
ಈ ಬಸ್ನೆ ಕರ್ಕ ಬಂದಿದ್ದೆ ವಲ್ಲ ಗೊತ್ತೈತಿಲ್ಲ
ಹೇ ಗೊತ್ತಿಲ್ಲ
ಹೇಳಂಗಿಲ್ಲ ಒಟ್ಟಲಪ್ಪಾ
ನಾವು ಪಡ ತೊರಿಚು ಕುತಾ
ಹ್ಮ ಅದಕ್ಕೆಪ್ಪಾ ನೀಗೆ ಯಾರ ಯಾರಿಗೆಏ ತೋರಿಸ ಕೋಡ ಪಪ್ಪಿತ
ನಾನ್ ಯಾಕ್ ತೋರಿಸ್ಲೋ
ಹುಡುಗರಾಗ ನಡೆದಿದ್ದೆ ಇವು ನಮ್ ನವಿ ಅಂತಕ ತೋರ್ಸಕ್ ಹೋಗ್ಬಡ್ದ
ಏ ಅಪ್ಪಾ ನಿಮ್ ನಬಿ ಅಪ್ಪ ಹಪ್ಪಾ ನಿಮ್ ನವಿ ಯಾಕೆ ತೋರ್ಸ್ಬೇಕು
ಅಲ್ಲ ಮತ್ತೆ ಗ್ರೂಪ್ನ ಗ್ರೂಪ್ನ ಹಾಕಿಟ್ಟಿ ಅಂತ
ಏ ತು ನಂಬಿಕೆ ಇಲ್ಲ ನನ್ನ ಮೇಲೆ
ಮಾಡಿದಾಗ ಅಂತದ್ರಾಗ ಜೋಕಿಗೆ
ಏ ಇಲ್ಲಪ್ಪಾ ಏ ಅದ್ರಕ್ಕೆ ಯಾವ್ದ ಆಗಿಲ್ಲು ಯಾವ್ರಾಗಾಕ ಅಂತ ಎಲ್ಲ ಆಗಕಲ್ಲಪ್ಪಾ ನಾನ್ ಸಿ ಸಪ್ರೇಟ್ ಆಾಕ್ನಪ್ಪಾ ಹೆಂಗಿದ್ರೆ
ಹ್ಮ್
ಯಾರಿಗೆ ಹಾಕಿಲ್ಲ ಫೋಟೋ ನೀನ್ ಎಂದೇ ಬಿಟ್ಟು ಮತ್ತ ಇದಿದ್ದಂಗ
ಅಲ್ಲದ ಅಲ್ಲಿ ಹಾಕಿದೆಲ್ಲ ಅದೇನಾರ ನೋಡಿತಾನೆ ಹಯ್ಕೊಳ್ತಿತ್ತಾನೆ
ಯಾಕತಿದ್ಲು ಮಾಡದ ಐತೆ ಹಾಗೆ ಏಂತ ವೇಸ್ ನೋಡಿಲ್ಲ
ಹ
ಹ ಅಲ್ಲಕ್ಕ ಆದ್ರು ನಾವವು ಕೇಳಿದ್ರಿ ಒಲ್ಲೆ ಅಂತಂದು ಅಯಮ ಕೇಳತ್ಲಿ ಓತಿಯಲ್ಲ ಅಂಗಡಿಗೆ
ನಾ ಫಸ್ಟ್ಗೆ ಕೇಳಿದನಿಲ್ಲಪ್ಪಾ ನಿಮನ್ನ
ಆಬಾ ಇಂಗದ ಏ ನೀನು
ಫಸ್ಟ್ ಇದನ್ ಕೇಳಿದ್ಮೇಲೆ ನಿಮ್ ಕೇಳ್ದ್ ನಿಮ್ಗೆ ನಾರು ಬೇಕು
ಮತ್ತೆ ಹಿಂಗ ಇದ್ಯ ನೋಡ್ ನಾವು ಕುಂತ ಯಾವಾಗ್ಲಿಂದ ಕಾದ ಏನ ತರ್ತವಿ ತ್ತನಂತ
ಬಾಡಪ್ಪಾ ನೀವ ಕೊಡ್ಸ್ಬೇಕಪ್ಪಾ ಕೆಲ್ಸ ನಾವವು ಮಾಡ್ತಿದ್ವಿ ನೀವು್ ಮಾಡ್ತಿದ್ವಿ ಅದ ಹೇಳದು ಯಾರ್ ದುಡಿತಿದ್ರಲ್ಲಿ
ಅಲ್ಲಪ್ಪಾ
ಅಲ್ಲ ಶುಂ
ಅಲ್ಲಪ್ಪಾ ತಡಿ ಈಗ ನೀನ್ ಅದಿಷ್ಟು ಎಲ್ಪ್ ಮಾಡಿದ್ದ ಯಾರಪ್ಪಾ ಯಾರ ಮತ್ತೆ
ಅಲ್ಲ ನೀ ಹೇಳಿಲ್ಲ ನಾವವು ಮೂವರ್ ಮಸ್ತ್ ನಿತ್ಕಂಡಾರ ಹೋಗ್ ಬಿಿಡ್ತಿದೀವ ಅಲ್ಲಾ
ಅಪ್ಪಾ ಅದೆಲ್ಲ ಅದೆಷ್ಟು ಹುಡುಕಿ ಸೀಟ ಹುಡುಕಿ ಕೊಟ್ಟಿವಲ್ಲಪ್ಪ ಯಾರ ಅಕಾರೆ
ಹ್ಮ
ಹಾ ನೋಡಿ
ಅದು ಬಿಡಪಾ ಅದಿಲ್ಲ ಅದಿಲ್ಲದಿಂದ ಮೂವರ್ ನಿತ್ಕೊಂಡಾರ ಉಳ್ಳಾಡಿ ತಿದೀವಪ್ಪಾ
ಪ ಆದ್ ಬಿಡು ಪ ಅಷ್ಟ ಇದ್ಯವಳ ಈಗ ಕುಂತ ಕುಂದ್ರಿಸಿ ಕಳಿಸಿದೀವಲ್ಲಪ್ಪಾ
ಅಲ್ ಬಿಡ ನಿಮ್ತ್ ಕರಿಸಸಿ ಮತ್ತೆ ಕುಂದ್ ದಿವಸ ಕರ್ಕೊಂಡ್ ಹೋಗ್ಬೇಕು ಮತ್
ಮತ್ತೆ ಎಲ್ಲ ಪಾಯಸ ಟ ಒಬ್ಬ್ರ ಎಲ್ಲಂತ ಇಬ್ಬಿಬರು ಹಿಡು ಕೊಟ್ಟಿವವಿ
ಹ್ಮ್
ಇಷ್ಟು ಕಷ್ಟಪಟ್ಟವಿ ಅಯಮಂದ ಕೇಳಿದ್ಮೇಲ್ ನಮ್ನ ಕೇಳ್ತಿಯಲ್ಲ ಚೆ
ಯಾರ ತಂದ ಕೊಟ್ಟನಿಲ್ಲ ತಂದು ಕೊಟ್ರೆ ತಂದು ಕೊಟ್ಟಿಲ್ಲ ಅಂದ್ರೆ ಇನ್ನ ಹೆಂಗಿತ್ತೇನ ನಿಡಿ
ಅಯ್ಯಯ್ಯೋ ಮೂೋ ನಡಿಯಳ ಬಾರ್ದಾಗಿತ್ತು ಕ್ಕಾದ್ರು ಏ ನಾನ ಅಂತ ಬಿಡ್ತಿದ್ದೇನ್ ಮಾ ಮತ ಹಂಗ ಹಿಂಗ ಇರ್ಲ ಇರ್ಲ ಅಂತಿದ್ದೆ ನಾನ
ಯ್ ಪಫಸ್ಟ್ಗೆ ಒಲ್ಲ ಅಂದ್ರ ಮಕ್ಕಂದ್ಲ ಆಮೇ ಎದನು ನಾ ಎಡು ಸೀಟ ಮಕ್ಕಂತೀನಿ ಎಕಡೆ ಸರಿ ಅಂದರ
ಹ್ಮ
ನಿಮ್ ತಗ ಮಾತಾಡಿಕ ಅಂದ್ಕೊಂತ ಆಮೇಾಗ ಎದ್ದು ಜ್ಯೂಸ್ ಬೇಕು ತಗೊಂಬ ಹೋಗ ನನಗೆ ಅದ ಯಾವ ಸಂಸತ್ತ ಆದಂದಪ್ಪ
ಹ್ಮ್
ಚಮ್ಸಪ್ಪ ಗಿಮ್ಸಪ್ಪ ಏನಿಲ್ಲ ಸ್ಪ್ರೈಟ್ ಐತಿ ಪಫಾಂಡ್ ಐತಿ ಜೀರ್ ಐತಿ ಕುಡಿತ ಎಲ್ಲ ಹಿಂದೆ
ಹ್ಮ್ ಆಯ್ಮನ್ಫೋನ್ ನೀನ್ ತಗೊಂಡ ಹೋಗ್ಬಿಟ್ಟಿದ್ದೆ
ಹಾ ನಾನ್ ತ ಹೋಗಿ
ಅದಕ್ಕೆ ನಾನಿ ಮಾಡಿ ಆ ಆಯ ಮ ಶೀಗ್ರತೆ ಇಗ ಮಾತಡ್ತಳ ಕೆಸ ಅಲ್ತ ನನ್ ನಂದಗೆ ಆಕಾಶ ಬಿಗರಟಗ ಅಂತ
ಹ
ಹ
ಏನ ಅಂದ
ಇಟ್ ಇಟಂಡ್ ಮಾತಾಡಳ
ಹ್ಮ್ ಮಾತಾಡಂಗಿಲ್ಲ ಹೊಟ್ಟೆ ಜಾಸ್ತಿ
ನಾ ತಡಕ ಲೋ ಎಮ ಆ ಫೋನ್ ಕಡ ಕೂಡ ಅಣ ನೋಲ ಅಪ್ಪಿಯನೋಲ್ ತಮ್ಮ ನೋಲ್ ಸುಮನೆ ಅಕ್ಕಡೆ ನಾ ನೋಡಿದ್ದೀ ಕಿಗ ನೋಡ್ತಿದ್ದೆನೆಯ್ತ ಆಯ್ತನಂತ ನೋಡೋಂತ ಹಿಂಗ ತಿಗಿದ್ನಪ್ಪ ಫೋನ್ ಮಾತಾಡತ ತಿರಿಗತನ ಅವ ಈ ಕೈ ಚೆ ಚಳ
ಹ್ಮ
ಅಪ್ಪಾ ದೊಡ್ ಕತ್ತಿಯಾಮ
ಒಟ್ಟು ಮಾತಾಡಂಗಿಲ್ಲ ಎಲ್ಲಾರ ಇದ್ದಾಗ
ಹ್ಮ್
ಒಂದಾಗ ಮಾತಾಡೋಂಗಿಲ್ಲ ಜಾಸ್ತಿ
ಅಲ್ಲು ಅಲ್ಲೇದ ಅಲ್ಲೇ ಬಸ್ನ ಸೀಟ್ನ ಕರದ್ರೆ ಬರ್ಲಿಲ್ಲ ಬಾಗ ಹಿಡ್ಕಣಿನ ಅಂದ್ರೆ
ಹ್ಮ
ಮಳಕಾದ್ರು ಎಷ್ಟು ಕಷ್ಟ ಬಿದ್ದು ಇಡ್ಕೊಂಡಿನಿ ಸೀಟು ಅಕ್ಕ ಬಾಕ ಏರ್ ಬಂತು ಏರ್ ಹೋಗಲ್ಲು ಅಬ್ಬಬ್ಬಬಬ ಆದ್ರೂ ಬರ ಏ ಬರ್ಲಿಲ್ಲ ನೀನ್ ಬರತಕ್ಕನ
ಹ್ಮ
ಹ್ಮ್
ಅಲ್ಲೇ ಎಂತಾರಲ್ಲ ಮತ್ತ
ಏ ಮತ್ತ ಅಲ್ಲೆ ಎಂತಲ್ ಮತ್ತೆ
ಹ್ಮ್ಮ
ಮತ್ತತ್ ನೀನ್ ಬಂದ್ಮೇಲೆ ಬಂದಿದ್ದು
ಹ್ಮ್
ನಾನು ಈ ಬರ್ಲಿಲ್ಲಲ್ಲ ಬಪಾ ಬಸ್ ಮುಂದೆ ಹೋಗ್ಬಿಡ್ತಯ ಅಪ್ಪಾ ಮತ್ತೆಪ್ಪ ತಪ್ಸ ದಾವ ದ ಕೆಳಗಿಳುದು ಬನ್ನಿ ಅಪ್ಪ ನಿಮ್ ತ
್ಮ ಅದ್ ನೋಡ್ ನಮ್ಮರ್ ನೆನ್ಪಿಟ್ಕೊಂಡ್ ಈ ಬಸಿ ತ್ತರ ಅಂತ ತಿಂಬ್ರ
ನೋಡ ನನಗೇ ನೆನಪಿಲ್ಲ
ನೀ ಯಾರ ಬಸ್ ಅಂತ ಅಂದಲ್ಲ ಇದ ಅದಂದಲ್ಲ ಬಸ್ ನಮ್ಮರತೆ ಇದೆ ಬಸ್ ನಮ್ಮ ಅನ್ಫೈ ಏನು ಹೇಳಿಲ್ಲೆ
ನನ ಅದು ಗೊತ್ತಿಲ್ಲ ನಾನು ಬಸ್ನಂಬ ಮನೇನು ನೋಡಿಲ್ಲ ಸುಮ್ಮನೆ ಏರಿನಯಪ್ಪ